ಹಲೋ ರಿ ಹಲೋ.
ಏನ್ ಮಾಡಕತಿ
ಹಾ ರೀ
ಏನ್ ಮಾಡಕತಿ
ಏನಿಲ್ಲ ನೋಡ್ರಿ ಸುಮ್ನೆ ಕುಂತೇವ್ರಿ
ಹ್ಮ್ ಹ್ಮ್ ಹ್ಮ್ ಯಾಕೊ ನೋಡ ಫೋನ್ ಪೇ ಇಂದ ರೊಕ್ಕನೆ ಹೋಗಲ್ಲಗ್ಯಾವು.
ಏನಾಯ್ತು
ಫೋನ್ ಪೇ ನನವ ರೊಕ್ಕನೆ ಹೋಗಲ್ಲಗ್ಯಾವ ಯಾರಿಗ್ ಗೊತ್ತದು ಎರಡ ಜ ಬ ಜಿಯೋ ಪೇಮೆಂಟ್ ಬ್ಯಾಂಕ್ ಅದ ಹತ್ ಸಾವಿರ ಇಪ್ಪತ್ ಸಾವಿರ ಹೋಗಲ್ಲ ಅವು
ಮತ್ತೆ ಏಸ ಹೋತವು
ಐದ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಅಷ್ಟೇ ಅವು
ಹಾಞ
ಹ್ಮ್ ಹ್ಮ
ಒಂದು ಮೆಂಟ
ಹ ಮತ್ತೆ ಏನ್ ನೋಡು ಆರಾಮಲ್ಲ ಏನಿಲ್ಲ ಊಟ ಹಲೋ ಹಲೋ
ಹಾ
ಊಟ
ಊಟ ಇನ ಮಾಡುದಾದ
ಎ ಮಂಗಾಡ ಹೋಗರ ಅಂತ
ಊಟ ಆಗ್ಯದ
ನಿನ್ನೆ ಮಂಗಳೂರು ಹೋದ್ರೇತ ಹ್ಮ
ನಿಂದ ಏನ್ ನಡ್ದದ
ಏನಿಲ್ಲ ಎ ನಿ ಮನೆಗಡೆ ಹೋಗಿದೆ ಅಂತ
ಹ್ಮ್
ಹ್ಮ್ ಏನೇನ್ ಮಾಡಿ ಬಂದ್ರಿ ಏನೇನ ಮಾಡಿದ್ರು ಇನೊಂದು ಸಲ ಬರ್ರೆಲ್ಲ
ಮೊಟರ್ ಸಂಬಲಚ್ಚಾ
ಸ್ನ್ಯಾಪ್ ಆಕಿರು ಏನ್ಲೆ ಅಲ್ಲೆ
ಹ್ಞ ಇಲ್ಲಪ್ಪ ಇಲ್ಲ ಆವಾಜ್ ಬಾಳ ಬರ್ತ್ತದ ಇದರಾಗ
ಸ್ನಾಪಕ ಸ್ ಸ್ನ್ಯಾಪ ಪಕ ಹಾಕಿದ್ದಲ್ಲ ಅಂದೇ
ಹಕೋ ಹಾಂ
ನ್ಯಾ ಬೋಲೋ ಹಾಕಿದೆ ನೀನು
ಹ ಹಾ ಹಾ ಹಾಕಿನ ಹಾಕಿನ ನಾನ್
ಬ್ಲೂಟೂತ್ ಬ್ಲೂಟೂತ್ ಹಾಕಣಾ
ಬ್ಲೂಟೂತ್ ಇಲ್ಲೋ ಬ್ಲೂಟೂತ್ ನೋಡ್ಲಾಕ ಹೋಗಾ ಬ್ಲೂಟೂತ್ ಚಾರ್ಜಿಂಗ್ ಇಲ್ಲಾ.
ಬಂದೇ ಆದಲ್ಲ.
ಬ್ಲೂಟೂತ್ ಇದ್ರೆ ಮಾಡ್ಬೇಕಾಗಿತ್ತು ಯಾಕ ಸುಮ್ನೆ ಮಾಡಕ ಹಚ್ಚಾಳ್ ಮತ್ತ್ ಅಕಿ ಏನಿಲ್ಲ ಹಾಸ್ಪಿಟಲ್ ನ
ಹಾ
ಹಾಸ್ಪಿಟಲ್ನಾಗ ಅದಿನ ಅಂದೆ.
ಅದನ್ ಚಾರ್ಜ ಇಟ್ಟಿಲ್ಲಿಗ ಹಚ್ಚುದು ಕೆಂತಿ ಮಾಡೂದು ತಗಿದು ಚಲೂ ಏನಿನ.
ನಿಂದೆನಾವತ್ ಇದು ಫೋನ್ಯಾ ಫೋನ್ಯಾ ಹತ್ತದೊ
ಫೊನ್ ಹತ್ತದೊ ಪೊನ್ಯಾ
ಹೇಳಿಪಾ ಹ್ಮಾ ಹ್ಮಾ
ನಮ್ಮುವ ಹೆಂಗ ಹತ್ತಾವ್ ಮತ್ತ್.
ನಮ್ಮುವ ಹತ್ತಂಗೆ ಇಲ್ಲಾ.
ನೆಟ್ವರ್ಕ್ ಇಲ್ಲ ರೀ ನಾನು ಊರಾಗ ಇದ್ದಾಗ ಹಂಗೆ ಆಗ್ತಿತ್.
ಹ್ಮ್ಮ್ ಹ
ಕೆನ್ನಡಾ
ಏನೆನ್
ಹಾ.
ಊಟಾ
ಊಟಾ ಆಗ್ಯಾದ ಕೇಳ್ತ್ಸಾಗ ಬರ್ತದೆ ನೀವು.
ರೊಕ್ಕಾ ಹಾಕತಿಯೇನ್.
ಹಾ ಹೇಳು. ಎದು
ಎದ್ರೂ ರೊಕ್ಕಾ ಆರ್ನೂರು ರೂಪಾಯಿ ಕೊಡಾವ
ಹಾ.
ಆರ್ನೂರ್
ಆರ್ನೂರು ರೂಪಾಯಿ ಕೊಡ್ತಲ್ಲ.
ಯಾವಾಗ
ಶಂಕರ್ ಕತ್ರಿ ಓಯ್ದಿ ಕತ್ರಿ ಕೊಡು.
ಹ್ಮಾ ಹಾ ರೀ
ಹದ್ಮೆಂಟ್
ಹಾ ಬರ್ತಾರೆ ಬರಾಕತ್ತರಂತೆ ಬರ್ತಾರಿ ಹಾ. ಹಲೋ
ನಾ ನಿಂಗೆ ಹದ್ನಾರ್ ಸಾವಿರ ಕೂಡದೆನು. ಹದ್ನೆಂಟ್ ಸಾವಿರದಾ ಆರ್ನೂರ ಧನ್ಯವಾದ.
ಎಷ್ಟ ಇಂಜೆಕ್ಷನ್ ಮಾಡ ಹ
ಹಲೋ ಹಲೋ
ಏನ ನಡದದ
ಹಂಗೆ ಮಾತ ಹಂಗೆ ಮಾತಾಡೋದು
ಚಕ್ಕರ ಬರಲಕತ್ತದ
ಹ
ಇಕಡೆ ಬರಲೇ
ಏ ನಿಂದೆ ಬರಲ್ಲ ಆಗ್ಯದ ಏನ್ ಮಾಡ್ಲಿ
ನಂದ ಅವಜಾ ಬರಲ್ಲ ಆಗ್ಯದ
ನಿಂದ ಬರ್ತದ ನನಗ
ಇಲ್ಲ ಬ್ಲೂಟೂತ್ ಹಾಕಿನಿ ಸೌಂಡ್ ಕೇಳದ ಅಡ್ಕಾಸ್ ಅಡ್ಕಸ್ ಗೊತ್ತದ
ಹೌದಾ
ಹಾ
ಯಾಕ
ನೀ ಯಲ್ಲಿ ಸರಿಯಿಲ್ಲೋ
ಯಾಕ ಏನ್ ಆದ
ಏನ ಆದ ಏನು
ಹಾ ಹಲೋ ಹಲೋ ಎಲ್ಲಿ ಹೋಗಿದಿ ಹಲೋ
ಹ ಇಲ್ಲೇ
ಎಲ್ಲೆದೀಯೊ ಏನ್ ಅವಾಜ ನೀ ಏನ ಯಕಡಿ ಹೋಗಿದ್ದಿ ಏನ್ ಅವಾಗ ಎಲ್ಲಿ ಹೋಗಿದ್ದಿ ಹ್ಮ್ ಮಾತಾಡಲ್ಲ
ಮಾತಾಡಕತ್ತಿನೋ ಸರ್
ನೀ ಏನ ಆ ಕಡೆ ಯಾರ್ ಮಾತಾಡಿದಿ
ಹ ಇಲ್ಲ ನೀನ್ ಜೊತಿನ ಮಾತಾಡಕತಿನಿ ಮತ್ತ
ಹ್ಮ್
ಹ್ಮ
ಹೂಂ ಮತ್ತ ಏನ ಸಮಾಚಾರ
ಬರೋದು ಹೋಗೋದು ಹಾ
ಹ್ಮ್
ಹೋಗೋದು ಬರೋದು ಆಗೋದು ಇದೇನೆ ಸಮಾಚಾರ. ನಮಗಿಲ್ಲ
ಸ್ಪೇಷಲ್ ಬಾತ್ ನೋಡಿಲ್ಲಿ
ಇಲ್ಲ
ಹ್ಮ ಹ್ಮ್ ಹ್ಮ್ ಮತ್ತೆ ನೋಡ್ ಬಾ
ಏನಿಲ್ಲ ನಿಮ್ಗೆ ದೊಡ್ಡ ಮಂದಿ ನಾವ ಯಾರ?
ಇಲ್ಲೋ
ಹ್ಮ್ ಹ್ಮ್
ಮಂದಿ
ನೀವ ದೊಡ್ಡ ಮಂದಿ ನಾವ ಸಣ್ಣ ಮಂದಿ.
ಹ್ಮ್ ಸಣ್ಣ ಮ ದೊಡ್ ಮಂದಿ ಮತ್ತ್
ಹಾ ಆರಮಲ್
ಹ್ಮ
ನಿಂಗೆನ್ ಇಷ್ಟದ?
ಆ
ನಿಂಗೆನ್ ಇಷ್ಟಾದ್ ಅಂದೇ
ಏನಾಯ್ತು
ಹ
ನನಗೆ ಅತಿ ಮಾ ನನಗೇನ್ ಮಾತಡ್ಲಕ್ ಬ ನನಗೇನ್ ಮಾತಾಡ್ಲಕ್ಕ ಬರಲ್ಲ ಅಂದೇನ್?
ಹಾ
ನನಗ್ ಮಾತಾಡ್ಲಾಕ್ ಬರಲ್ಲ
ಬರ್ತದ.
ಹ್ಮ
ಬರ್ತದ.
ಮತ್ತ ಆದ್ಯಾಗ್ ಹಂಗ್ ಯಾಕ್ ಅಂದಿ ಅವ್ನಿಗ ಮಾತಾಡಾಕ್ಕ ಬರಲ್ಲ ನೀ ಮಾತಾಡಂತ?
ಸುಮ್ಮಂದೆ
ಓಕೆ
ಹಂಗೆನ್
ಏನ್ ಟೇಬಲ್ ಫ್ಯಾನ್? ಅದೇನಾತ ನೋಡ ಹಾ ಅದೇ ಅದೇ
ಹ್ಮ ಕೊಡೂ ಹಾ
ಓ ಸುನಿಲ್ ಮೇಸ್ತ್ರಿ ಇದನ ಅದ ಹೇಳ
ಹೌದು ನಂತೆ
ಹ
ಹಲೋ
ಆಯ್ ಆಯ್ತು
ಹಲೊ ಗ ಎರಡ್ ದಿನ ಬಿಟ್ಟು ಲೋನ್ ತಗಿದಾನ
ಹ್ಮ್ಮ
ಅದುರ್ದು ನಮಗ ಅವರು ಹೇಳಾರ ಪಂಚತ್ ಪಂಚಟ್ಟು ಪಂಚಾವ ಹದ ಬರ್ತದಂತ್ ಮತ್ತೆ ಅಲ್ಲಿ ಬಂದದ ಅಲ್ಲಿ ಬಂದದ ಪಂಚನ್ನವ ಏ್ಟ ಫೈ ಹಾರ್
ಹ
ಇಪ್ಪತ್ತೈದ ಸಾವಿರ ಬಂತರ ಅವರು ಓದು ಬಂದವು ಗುಳೆನ್ ಬ್ಯಾಡ
ಹಲೋ
ಹಾ
ಹ ಆಯ್ತ ಆಯ್ತು
ಹ ಹಲೋ